ಹಲೋ
ಹ್ಮ್ ಆರಾಮ್ ಇದೆಯೇ
ಹಾ ಆರಾಮಿದ್ದೇನೆ ನೀನ್ ಹೆಂಗಿದ್ದ
ಹಾ ನಾ ಆರಾಮಿಪೇ
ಹ್ಮ ಮತ್ತೆ ಜವುನಗೆ ಎತ್ತ ಏನಲ್ರೀ ಸುಮ್ನೆ ಕುಂತೀವ್ರಿ ಬೇಜಾರಾಗ್ತೇತಿ ಜೀವ್ನ.
ಯಾಕೆ ಏನಾಯ್ತ
ಅದೇ ರೀ ಇದೇ ಇದ್ದಿದ್ದೆ ಏನು ಮಾಡತ್ರ ಅದೇ ಜೀವನ. ಕೃಷ್ಣ ಎಷ್ಟ ದಿನ
ಏನ್ನು ಡಿಗ್ರಿ ನಮ್ಮ ಪದವಿಯನ್ನು ಮುಗಿಸ ಮುಗಿಸಿಕೊಂಡು ಹೋಗಬೇಕು ಹದರಿಂದ ಮತ್ತೆ ನಮ್ಮ ಜೀವನದಲ್ಲಿ ನೆಕ್ಸ್ಟು ನಾವು ಬರೀ ಇಪ್ಪತ್ತು ಸಾವಿರ ಸಂಬಳಕ್ಕಾಗಿ ಅಲೆಯಬೇಕು ಅದನ್ನ ನೆನಸಿಕೊಂಡ್ರೆ ಜೀವನ
ಓಹೋ ಅಂತ ಪರೀ ಕಷ್ಟ ಇದೆ.
ಹೌದೌದು ಈ ಕಡೆ ತುಂಬಾ ಕಷ್ಟ ಇದೆ ಜೀವನ ನೆನಸ್
ಹ್ಮ್
ಹೌದು
ಈಗೇನ್ ಮಾಡಾಕುಂತಿರೀ
ಏನಿಲ್ಲ ಗೆಳೆಯ ಸುಮ್ನೆ ಪ್ರಸ್ತುತ ಸುಮ್ನೆ ಖಾಲಿ ಇದ್ದೀನಿ ಗೆಳಿಯ
ಹ್ಮ್ ಹ್ಮ್
ಹ್ಮ್
ಊಟಕ್ಕೇನ್ ಮಾಡಿರಿ ಇವತ್ತ
ಇವತ್ತು ಊ ಟಕ್ಕೆ ಮಾಡಿದ್ರು ಅದೇ ಅನ್ನ ಸಾಂಬಾರ್ ಅದೇ ಚಪಾತಿ ಅವುಗಳನ್ನು ತಿಂದು ತಿಂದು ತಿಂದು ಮನಸ್ಸೋತು ತಿನ್ನಲಾರ ತಿನ್ನುತ್ತಿದ್ದೇವೆ ಗೆಳೆಯ
ಮತ್ತೆ ಹೇಳ್ಬೇಕಿಲ್ಲ ಯಾರಿಗೆ ಹೋಗಿಲ್ಲಿವ್ರಿಗೆ
ಇಷ್ಟು ಅಂತ ಹೇಳುತ್ತೀ ಅವರಿಗೆ ಹೇಳಿ ಹೇಳಿ ಹೇಳಿ ಮನಸ್ಸಿನ ರೋದನೆಯನ್ನು ಅವ ಮುಂದೆ ನಾನು ಹೇಳಿಕೊಳ್ಳಲಾಗದೆ ಮನಸ್ಸನ್ನು ಬಿಕ್ಕಿ ಬಿಕ್ಕಿ ಅತ್ತು ಸುಮ್ಮನಾ
ಮತ್ತೇನೋ ಬೇರೆ ಇವ್ರ್ ಬಂದಿದ್ರಂತೆ ವಾರ್ಡನ್ನ ಆತಾರ ಅವರು
ವಾರ್ಡನ್ ಬಂದಿದ್ರು ಎಲ್ಲಾರೂ ಬಂದಿದ್ರು ಗೆಳೆಯ ಅದ ಈ ವಸತಿ ನಿಲಯದಲ್ಲಿ ನಿನಗೆ ಗೊತ್ತಲ್ಲೋ ಯಾವುದೇ ತರ ಎಲ್ಲಾ ಲಂಚ ಎಲ್ಲಾ ಭ್ರಷ್ಟ ಕೋರರುಗಳೆ ಎ ಲಂಚವನ್ನು ತಿಂದು ಅವರ ಹೊಟ್ಟೆಗೆ ಹಾಕಿಕೊಂಡು ಅವರ ಜೀವನವನ್ನು ಸುಗಮಯವಾಗಿ ನಡೆಸುತ್ತಾರೆ ವಿನಃ. ಉಳಿದಂತಹ ಬಾಲಕರಾಗಲಿ ಈ ಬಾಲಕ್ ಗಿಯರಾಗಲಿ ಅವರ ಊಟದ ಖರ್ಚೇನು ಅವರ ಹೊಟ್ಟೆಯ ಪಾಡೇನು ನೋಡುವವರು ಅದನ್ನು ಅರಸರಿಸಿಕೊಂಡ್ ಹೋಗುವವರು ಇಲ್ಲವಾಗಿದ್ದಾರೆ ಗೆಳೆಯ
ಮತ್ತೆ ಈಗ ಅದನ್ನೇ ನೀ ಹೇಳ್ದಂಗೆ ಮಾಡಿದ್ರೆ ಮತ್ ಆಮೇಲೆ ಅವ್ರಿಗೂ ನಿಮ್ಮ ವೆಚ್ಚ ಜಾಸ್ತಿ ಮಾಡ್ತಾರೆ.
ಎಲ್ಲಾನು ಜಾಸ್ತಿ ಮಾಡ್ತಾರೆ ಗೆಳೆಯ ವೆಚ್ಚದಿಂದ ಹಿ ಡಿದು ಪ್ರತಿಯೊಂದು ಹ್ಮ್
ಅದೇ ಮತ್ತೆ ಹೇಳ್ಬಬೇಕ್ ನೀವು ಅದನ್ನ ಸ್ವಲ್ಪ ವೆಚ್ಚನ ಜಾಸ್ತಿ ಆಗತ್ತ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ನಿನ್ನೆ ಇದ್ದೆನಿಲ್ಲ ನೀವು
ಇದ್ದೇ ಗೆಳೆಯ ನಿನ್ನೆ ದಿನ ಇದ್ದೆ ಗೆಳೆಯ ಎಲ್ಲಾ ನೋಡ್ದೇ ಮಾತ್ ತಡದೆ ಹಾ ಹಾ ಏನು ಮಾತಾಡಿಲ್ಲ ಗೆಳೆಯ ಅಂದ್ರೆ ಅವ ಮಾತಾಡೋದನ್ನೆಲ್ಲ ಕೇಳಸ್ಕೊಂಡೆ.
ಹ್ಮ
ಹೇಳ್ತಿದ್ರು ಎಲ್ಲಾ ತುಂಬಾ ಅವರ ಒಂದು ದೊಡ್ಡ ಏನೇನ್ಬೇಕು ಲ್ಲ ನೀವೇ ಮಾಡ್ಕೊಂಡು ನೀವೇ ತಿನ್ರೀ ಹಂಗೆ ಹಿಂಗೆ ಅಂತ ಹೇಳರು ನೀವು ನಿಮ್ ದುಡ್ಡು ನಿಮ್ ಖರ್ಚು ಅಂತ ಏನ್ ಬಿಡುಗಡೆ ಸಾಕಿದ ಅವ್ರ ಅವರ ಹಾ ಹ್ಮ
ಇ ಹೊರ್ತು ಇ
ಎಲ್ಲಿಗೆೆಯ ಜೀವನದ ಚಿಂತೆಯಲ್ಲಿ ಒಂದು ಸಂತೆೆಯಾಗಿದೆ ಅದರಲ್ಲಿ ನಾನು ಮ ಯಾಗಿ ನನ್ನ ಜೀವನವೇ ಒಂದು ಕಂತೆಯಾಗಿದೆ ಅದರಲ್ಲಿ ನು ಹೇಗೆ ತಿಂದು ನನ್ನ ಸಂತೋಷವನ್ನು ಯಾರಿಗೆ ಹೇಳಿಕೊಳ್ಳಲಿ.
ಬ
ಜಾಸ್ತಿ ಹಾಗಾಯ್ತು ಏನೋ ಚಿಂತೆಗಳು ಜಾಸ್ತಿ
ಹೌದು ಗೆಳೆಯ ನೋಡಿ ಜೀವನವೆಂಬ ಚಿಂತೆ ಅದರಲ್ಲಿ ಇರುವ ಒಂದು ಸಂತೆ ಅದನ್ನು ಕಂಡು ನನ್ನ ಒಂದು ಚಿಂತೆ ಇದರಲ್ಲಿ ಮುಳಗಿ ಹೋದ ಒಂದು ದೊಡ್ಡ ಕಂತೆಗಳ ಯ ದೊಡ್ಡ ಕಂತೆ.
ಹ್ಮ್ ಹ್ಮ್ ಯಾರ್ ಹೇಳ್ಕೊಟ್ರಲ್ಲ ಅವನ್ನ
ಏನುರ ಯ ಮನಸ್ಸಿಗೆ ತುಂಬಾ ಆಳವಾಗಿ ರೋದನ ಆದಾಗ ಅವು ಒಳಗಿನಿಂದ ಹೊರಗಡೆ ಉಕ್ಕಿ ಬರುತ್ತವೆ ಜ್ವಾಲಾಮುಖಿಯ ಅಂತೆ ಉಕ್ಕಿ ಬರುತ್ತವೆ. ಯ
ಓಹೋ ಹಂಗಂದ್ಸಪತಿ ಈಗ ಇನ್ನೊ ಒಂದ ಹತ್ತ ಹ್ಮಿಸ್ ಬಿಟ್ಟ ಮಾಡಕೊಂಬಿಡು ಇವತ್ತ ಎಲ್ಲ
ಹೌದು ಗೆಳೆಯ ಮಲ್ಕ ಹೋಗ ನೀನು ಹೇಳ್ದಷ್ಟು ಈಸಿ ಅಲ್ಲ ಗೆಳೆಯ ನಿನಗೆ ಯಾವುದೇ ತರಹದ ಜವಾಬ್ದಾರಿಗಳು ಇಲ್ಲ ಅದಕ್ಕೆ. ಅದಕ್ಕಾಗಿ ಹೀಗೆ ಮಾತತಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಅಗೋಚಕರವಾಗಿ ನೋವಾಗುತ್ತಿದೆ.
ಅಂತ ರಿ ನನಗೆ ಏನು ಜವಾಬ್ದಾರಿ ಇಲ್ಲ ಕೆ ಆಯ್ತು ನಿಮ ಅಂತ ಪರಿ ಈಗ ವಯಸ್ಸಿಗೆ ಜವಾಬ್ದಾರಿ. ಎಂತ ಏನ್ ಬಂದಿಲ್ಲ
ತುಂಬಾ ಜವಾಬ್ದಾರಿಗಳೆ ಮನಸ್ ಸೋತ ಬಿಟ್ಟಿದ್ದೀನಂಗಲ್ಲ ತುಂಬಾ ತುಂಬಾ ಕುರಕ ಬಿಟ್ಟಿದ್ದೀ
ಹಂಗ ಮನಿ ನಡೆಸೋದಲ್ಲ ಏನ ಈಗ ದುಡ್ಡು ಕಸೋದು ಮತ್ತಮೇಲೆ ಮನ ಹ ಈಗ ತರಕಾರಿ ತರೋದ ಅದೆಲ್ಲ
ಹೌದು ಹೇಳಿದೆ ಪ್ರತಿಯೊಂದು ನಾನೇ ಮಾಡ್ಬೇಕು ಇವ ಮನೆ ಇರಿ ಮಗ ನಾನು ಮನೆಯ ಪ್ರತಿಯೊಂದು ಕೆಲಸದಲ್ಲೂ ಹಾನೇ ಸಕ್ರಿಯವಾಗಿ ಪಾಲ್ಗೊಳ್ಳಿಸಬೇಕು ಪ್ರತಿಯೊಂದು ಮನೆಯಲ್ಲಿ ಹಿರಿಯರಿಗೆ ನಾನೇ ಅವರಿಗೆ ಎಲ್ಲಾ ಪ್ರತಿಯೊಂದು ಸಹಾಯ ಮಾಡಬೇಕು ಹಡ ತುಂಬಾ ಜೀವನದ ಚಿಂತೆ ತುಂಬ ಇದವೆ
ಹ್ಮ್ ಯಾವ ಕೆಲಸ ಮಾಡಕ್ ಹೊಂತೈತಿ ಈಗ ಸದ್ಯಕ್ಕೆ
ಸತ್ಯಕ್ಕೆ ಯಾವುದೇ ತರದ ಕೆಲಸ
ಹ್ಮ್ ಮತ್ತ ಹೆಂಗ್ ನಡೆಸ್ತೀ ಮನಿನ
ಮನೆಿ ನಡೆಸಬೇಕು ಲಿಂಗಿಳ ಯಾರನಾದ್ಯ ಸಾಲಗಳನ್ನು ಕೆೇಳದು ಅವ್ರರಿಗೆ ಬಡ್ಡಿಯನ್ನು ಕೊಡುವುದು
ಹ್ಮ್ ಅದನ್ ಬಿಟ್ಟು ದುಡಿಬೋದಲ್ಲ ಎಲ್ಲಾ ನಾವ
ಎಲ್ ದೊಡ ಅದನ್ನು ಬೇರೆಯವ್ರಿಗೆ ಬಡ್ಡಿ ಕೊಟ್ಟು ಅಲ್ಲೇದು ಇಲ್ಲಿಗೆ ಇಲ್ಲ ಅಲ್ಲಿಗೆ ಮಾಡಿ ಗೋಲ್ಮಲ್ ಮಾಡಿ ಏನೋ ಒಂದು ಜೀವನ ಮಾಡಿಸ್ತೇನೆ ದುಡಿಬೇಕಂದ್ರೆ ದುಡಿಯುವಂತಹ ಒಂದು ದಷ್ಟಪುಷ್ಟ ದಷ್ಟಪಸ್ಟ ನನ್ನಲ್ಲಿ ಇಲ್ಲ ಗೆಳೆಯ
ಯಾವ್ದಾದ್ರು ಬೇರೆ ಅಂಗಡಿ ಅಥವಾ ಯಾವ್ದಾರರು ಆ ಕಂಪನಿಯಲ್ಲಿ ಮಾಡ ಏನ್ ಕೆಲಸ ಮಾಡಿದಾರೆ ಸಿಗ್ತದಪ್ಪ ಏನಾರು
ಯಾವ ಕಂಪನಿ ಮಾಡ್ದೆ ಗೆಳೆಯ ಯಾವ ಇದಾವ ಕಂಪನಿ ಗೆಳೆಯ
ಹ ಬೇರೆ ಬೆಂಗಳೂರು ಆತರ ಎಲ್ಲಾ ಹೋದ್ರೆ ಇತ ಕೆಲಸಗಳು ಜಾಸ್ತಿ ಸಿಗ್ತಾವ
ಬೆಂಗಳೂರು ಅಂತಹ ಯಾವುದೇ ಇದರ ಆದಂತಹ ಸಿಟಿ ಸಿಟಿಗಳಿಗೆ ನಾವು ಹೋಗೋದಿಲ್ಲ ಅಲ್ಲಿ ಎಷ್ಟೇ ಆಗ್ಲಿ ಉಳಿತಾಯ ಮಾಡುವುದು ತುಂಬಾ ಅಸಾಧ್ಯ.
ಹ ಉಳತಾಯ ನೀವು ಹೆಂಗೆ ಇಟ್ಕೊಂತೀರಿ ಅದ್ರ ಮೇಲೆ ನಡಿತ್ ಅದ ಹೆಂಗರ. ನಾವು ಎಲ್ಲಾ ಈಗ ಅವರೆಲ್ಲಾ. ಅನುಭವ್ಸಕ್ ಕುಂತಾರ ಅಂತಂದ ಅದನ್ನ ನೋಡ್ಕೊಂಡ್ ನಾವ್ ಅನುಭವ್ಸಕ್ ಹೋದ್ರೆ ನಮ್ದದೆಲ್ಲ ಹೋತದ.
ಹೌದೌದು ಅದು ಅತ್ಯುತ್ತಮವಾದ ಮಾತಿದೆ.
ನಾವ್ ಹೆಂಗ ಹ ಅದೇ ನಾವ್ ಹೆಂಗ ಇರ್ಬೇಕಂತಂದ ಅಲ್ಲಿ ಇದ್ರ ಸಾಕಷ್ಟೆ.
ಅಂದ್ರೆ ಗೆಳೆಯ ನೀನ್ ಅನ್ಕೋಬಹುದು ಗೆಳೆಯಾ ನೀನು ಒಂದ್ ಸರಿ ಬೆಂಗಳೂರಿನ ಜೀವನ ಶೈಲಿಗೆ ನೀನು ನಿನ್ನ ಮನಸ್ಸ
ನಿನ್ನ ಮನಸನ್ನು ಅಲ್ಲಿಗೆ ಕೊಟ್ಟಿದೀಯ ಅಂದ್ರೆ ಹ್ಮ್.
ನಿನ್ನ ಜೀವನ ಇಡಿ ನೀನು.
ಕಾಣಸುತ್ತೆ. ಅಲ್ಲೆ ಇರಬೇಕ ಅನಿಸುತ್ತೆ ಆ ಜೀವನ ಶೈಲಿ ಅನ್ನು ಬಿಟ್ಟು ನೀನು ಹೊರಗಡೆ ಓ ಹಂಗ್ ಆಗ್ಯದ. ಓ ಹೋಗಿದ್ ಹೋಗಿದೇನ ಒಂದ್ಸಲ ಯಾವ್ದ ಹೋಗಿದೀ ಒಂದ್ಸಲೆ ಎಲ್ಲದ ಅಲ್ಲೇ.
ಹೊಗೆದಿನ ಗೆಳೆಯ ಬೆಂಗಳೂರು ಮೈಸೂರು ಮಲ್ನಾಡು ಎಲ್ಲಾ ಸುತ್ತ ಬಂದಿದಿನಿ ಗಳೆಯ ಆಗ್ಲೇ ಜೀವನ ಆ ಹೇಳ್ತಿದೀನಲ್ಲ. ಕನ್ಯಾಕುಮಾರಿ ಟು ಕಾಶ್ಮೀರ್ವರೆಗೂ ನೋಡಿದ್ದೀನಿ ಗೆಳೆಯ ಯಾವ ತರ ಜನಾಂಗ ಇದ್ದಾರೆ ಯಾವ ತರ ಜೀವನ ಇದೆ ಯಾವ ತರ ಜೀವನ ಶೈಲಿ ಇದೆ ಯಾವ ತರ ಧರ್ಮ ಇ
ಹಬ್ಬ ಇದೆ ಯಾವ್ ತರ ಜಾತಿ ಇದೆ ಎಲ್ಲಾ ಬರೆದುಕೊಂಡಿದ್ದೇನೆ ಹ ಅದೆ ಯಾವ್ದು ಚಲೋ ಅನ್ಸುತ್ತದೆ ನಿನಗೆ ಈಗ ಇಷ್ಟನೆಲ್ಲ ನೋಡ್ ಬಂದೆ ನಮ್ಮ ಊರ ಚಲೋ ಅನ್ಸುತ್ತೆ ಬೇರೆ ಕಡೆ ಎಲ್ಲ ಒಂತಾ ಜಗ ಏ ಚಲೋ ಅನ್ಸುತ್ತೊ.
ಹೌದ್ರಿ ಈ ಇಲ್ಲಿ ಎಲ್ಲ ನೋಡ ಬಂದ್ಮೇಲೆ ನಮ್ಮೂರೆ ಚಲೋ ಅನ್ಸುತ್ತೆ ಬಿ
ಇನ್ ನಮ್ಮೂರಾಗಿಲ್ಲಿದ್ದೆ ಅಷ್ಟೇ ಅಲ್ಲೇ ದುಡ್ದ ಅಲ್ಲೇ ತಿಂದು ಅಲ್ಲೇ ಆರಾಮ್ ಇರೋದ ಚಲೋ.
ಅದೇ ಅದೇ ಅದೇ ಅತ್ಯುತ್ತಮವಾದ ನಮ್ಮೂರು ಅದೇ ಇಲ್ಲಿ ಸಾಂಗ ಇದೆಯಲ್ಲ ಎಲ್ಲೆಲ್ಲು ಸುತ್ತ ತಮ್ನೇ ಎಲ್ಲು ನಮ್ಮೂರೇ ನಮಗೆ ಮೇಲು. ಆತರ ಆಗುತ್ತದೆ ನಮ್ಮ ಊರೇ ನಮಗೆ ಮೇಲು.
ಹ್ಮ ಹೌದು
ಈ ಮತ್ತ ಆ ಆದ ಈ ಜಗ ಇನ್ ನೋಡಕ್ ಹೋಗಿದ್ದೊ ಏನು ಪ್ರವಾಸಕ್ ಹೋಗಿದ್ದ ಹಂಗ ಏನ ಕೆಲ್ಸ ಇದ್ದಕ ಹೋಗಿದ್ದೊ.
ಹ್ಯ ಹಿಂಗೆ ಸಮ್ಮೋ ಏನಾದ್ರ ಜೀವನದಲ್ಲಿ ಕೆಲವು ಮಾಡ್ಬೇಕಂತ ಹೊರ ತ್ತಾಗ ಹ್ಮ್ ಕೆಲವು ಕೋಶಗಳನ್ನು ಸುತ್ತಬೇಕಾಗುತ್ತೆ..
ಹ್
ಕೆಲವು ಕೋಶ ಓದ್ಬೇಕು ಇಲ್ಲ ದೇಶ ಸುತ್ತಬೇಕಂತ ಒಂದು ಗಾದೆ ಮಾತಿದೆ. ಅದೇ ರೀತಿಯಾಗಿ ನಮಗೆ ಸ್ವಲ್ಪ ದೇಶಗಳನ್ನು ಸುತ್ತಬೇಕಾಗಿ ಪರಿಸ್ಥಿತಿ ಬಂತು. ಹಂಗಾಗಿ ಸುತ್ತುತ್ತಾ ಸುತ್ತುತ್ತಾ ಗೊತ್ತಾಗು.
ಓ ಎಷ್ಟ ದಿನ ಹೋಗಿದ್ರಿ.
ಹೋಗಿದ್ವಿ ಗೆಳೆಯ ಒಂದು ಎರಡು ವರ್ಷಗಳ ಕಾಲ ಅದೇ ಜೀವನ.
ಹಾ ಹಾ
ಹ್ಮ್
ಏನ್ ನಿ ಒಬ್ಬೋನೆ ಹೋಗಿದ್ದಿ ಎನ್ ಬೇರೆ ಯಾವ್ದಾದ್ರು ಗೆಳೆಯರು ಕರ್ಕೊಂಡು ಹೋಗಿದ್ದಿ.
ಎಲ್ಲ ಗೆಳೆಯ ಬಂದಿದ್ರು ತುಂಬಾ ಜನ ಗೆಳೆಯರು ಬಂದಿದ್ರು ನಾನು ಅವ್ರಿ ಜೊತೆ ಹೋಗಿದ್ದ ನಮಿಗೆ ಅಂದ್ರೆ ಅವ್ರದ್ದು ಬೇರೆ ಪ್ರವಾಸಿಗ ತಾಣ ವಿತ್ತು ನಮ್ಮದೇ ಬೇರೆ ಪ್ರವಾಸಿಗ ತಾಣ
ಓಹೋ ಹೌದಾ. ಹೊಟ್ ಚೆನ್ನ ಅಡ್ಡ ಅಡ್ ಎಲ್ಲ ಬಂದ್ರಿ ಅಟ ಅದ್ರ ಜಾಸ್ತಿ ತಿಳ್ಕೊ ಬಂದ್ರಿ
ನ ಅಡ್ಡಾಡಿದೀವಿ ತಿಳ್ಕೊಂಡ ಬಂದಿದ್ದೀವಿ ಅಂದ್ರೆ ಎಲ್ಲೇ ಹೋದ್ರುನು ಜನ ಜನ ಕಾಂಚನ ಕಾಂಚನವಿದ್ದಲ್ಲಿ
ಹಾ ಹ ಹೌದು ಎಲ್ಲಾದ್ರೂ ಹಣ ಬೇಕೇ ಬೇಕ ಹಣ ಇರ್ಲಿಕಾ ಅಂದ್ರ ನಡದಿಲ್ಲ ಎಲ್ಲೂ
ಹೌದು ಗೆಳೆಯಾ.
ಈ ಮಾರ್ಡೆನ್ಇಂದ ಏನ್ ಮಾಡ್ಬೇಕಂತದ ಹೆಂಗಂದ್ರೆ ಈಗ ಹಣಗಳಸ್ಬೇಕು ಏನ ಎಲ್ಲಾರ ಜೊತೆ ಚೆನ್ನಾಗಿರ್ಬೇಕು ಆತರ ಅನ್ಸುತ್ತೆ ಏನ
ಇಲ್ಲ ಗೆಳೆಯಾ ಫಸ್ಟು ಫಸ್ಟ್ ನೀನ್ ಹತ್ರ ಹಣ ಇದ್ರೇನೆ ಎಲ್ರೂ ನಿನ್ ಹತ್ರ ಬರ್ತಾರೆ. ಅದು ಬಿಟ್ಟು ನೀನ್ ಯಾರ
ಮೊದ್ಲು ಹಣ ಸದ್ಯಕ್ಕೆ ಈಗ.
ಹೌದು ಹಣ ಬೇಕ ಗೆಳೆಯ
ಆನಂತರ ಮುಂದೆ ಗೊತ್ತಾಗತ್ತದ ಏನ್ ಮಾಡ್ಬೇಕು ಏನಿಲ್ಲ ಅಂತ
ಹೌದು ಗೆಳೆಯಾ. ಮುಂದೆ ಕಷ್ಟ ಟೈಮ್ ಅಲ್ಲಿ ಹಣ ಇದ್ರೆ ಎಲ್ಲಾ ಒಂದ
ಹಾ ಬರ್ತದೆ ಆದ್ರೆ ಮುಂದ ಹೋಗಿಂದ ಗೊತ್ತಾಗಲ್ಲ ನನ್ ಜೀವನ ಚೆನ್ನಾಗಿರ ಸಾಕಷ್ಟೇ ನನಿಗೆ ಹಿಂಗ ಆರಾಮಿದ್ರೆ ಸಾಕಂತ ನ ಅನ್ಸುತ್ತವಾಗ
ಹೌದೌದು ನಂಗಲ್ಲ ಅದೆಲ್ಲದಕ್ಕೂ ಅತ್ಯುತ್ತಮವಾಗಿ ನಿನ್ನತ್ರ
ಹಾ ಅದು ಬೇಕ್ ಮೊದಲೇ
ಹ್ಮ್ ಸರಿ ಗೆಳೆಯ ನನಗೆ ಬೇರೆ ಕೆಲಸವಿದೆ ಒತ್ತಡ ನನ ಮಾಡ್ತೇನ ನಿಂಗೆ
ಆಯ್ತ್.